ನೀಲಮ್ಮ
ಹಾ ಶಬು ಕೆಳಸತ
ಹಾ ಕೆಲ್ಸತ್ತಿ ಆರಾಮದಿ ಇಲ್ಲ.
ಹೋ ನೋಡು ನೀ ಆರಾಮ.
ಹ್ಮ್ ನಾನ್ ಆರಾಮದೀನಿ ನೋಡು ಏನಿಲ್ಲಪ್ಪಾ ಮತ್ತ ದೇನ ಆಯ್ತಾ ಊಟ ಆಯ್ತು
ಹಾಂ
ಊಟ ಮಾಡ್ಕೊಂಡ್ ಮಕೊಂಡ ಇದಿದ್ದೇ ನೋಡ್
ಹೌದೆನ್ ಹ್ಮ್ ನಮ್ದು ಊಟದ ಎಲ್ಲ ಆಯ್ತಾ ಕೆಲ್ಸ ಆಯ್ತು ಸುಮ್ಮ್ ಅಲ್ಕೊಂಡಿದ್ದೆ ನಾನು
ಹೌದಪ್ಪಾ ಇವಾಗ ಏನ್ ಎಲ್ಲಿ ಹೋಗಲ್ಲಲ್ಲ
ಎಲ್ಲಿ ಇಲ್ಲ ಮನ್ಯಾಗ ನೋಡು ಹ್ಮ್. ದಿಶಾನ ಎಕ ಸೌಂಡ ತಿಳವಲಲ್ಲ. ಮಲ್ಕೊಂಡನ.
ಹ್ಮ್ ಹೋಗಿದ್ದ ಇವತ್ ಲಗ್ನಕ್ ಹೋಗಿದ್ದ.
ಹ್ಮ ಹ್ಮ ಹ್ಮ
ಇಲ್ಲೇಮ ಊರಾಗ ಲಗ್ನ ಆಯ್ತಾ ಇವತ್ತ ನಮ್ಮ್ ಅಕ್ಕನ್ ಮಗುಳ್ದು. ಅಲ್ಲಿಂದ ಬಂದಿದ್ದ ಮರಮುತ್ತೆ ಲಗ್ನಕ. ಚ ಹ ತ್ತು ಗಂಟೆಗೆ ಹೋದಾವ ಅಲ್ಲೇ ಲಗ್ನ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಎರಡು ಗಂಟೆಗೆ ಬಂದನ.
ಹ್ಮ್
ಬಂದ್ಕೆಸಿ ಮಕ್ಕೊಂಡನ್ ನೋಡೀಗ.
ಹೌದಲ್ಲ ಆರಾಮಗೈತಿಲ್ಲಿ ಈಗ.
ಹ್ಮ್ ಆರಾಮಾಗಿತಿ.
ಹ್ಮ್ ಅಮ್ಮಾರ ಹೊಗೇರ.
ನಡ ಅವ್ರು.
ಹಾ ಹ್ಮ ಮತ್ತೇನ್ವ ಸಮಾಚಾರ.
ಏ ಏನ ಇಲ್ಲ ನೋಡಪ್ಪಾ ನಾನ್ ನಾಳಿಗ್ ಹೋಗ್ಬೇಕ್ ನೋಡ್. ಹ್ಮ್ ಬಾ ಅನ್ನಾಕತ್ತನ ನೀವ್ರಪ್ಪ್
ಹ್ಮ ಮುಗಿತ ಎನ್ ಇದು ನಿಮ್ ಊರ್ದು.
ಹಾ
ಇಲ್ಲಿ ಈ ಊರ್ದ್ ವ್ಯಾಲಿಡಿಟಿ ಮುಗೀತ.
ಇಲ್ಲ
ಹ್ಮ್ ಅಲ್ಲ ಈ ಬಲ್ಸಟ್ಟಿ ಹೇಳಾದ ಮುಗಿತೇನೆ ಒಂದೇ ವ್ಯಾಲಿಡಿಟಿ.
ಮುಗಿತಪ್ಪಾ ಇ ಊರ ಬಾಳದಿನ ಬಿಡಾಂಗಿಲ್ಲಾ ಏತಿನಲ್ಲ ಅಂಗೆ.
ಬಾ ಅಂದ್ರ ಏನ್ ಅಣ್ಣಾರ್.
ಹ್ಮ ನಿನ್ನೆ ನೀವತ್ತ ಅಂದ್ರು ಬೆಳಗ್ಗೆ ಬಾ ಹಚ್ಚಿದ್ರ.
ಹ್ಮ್
ತ್ತಂದ್ರು ಅದ್ಕೆ ಇನ್ನ ಸೋಮತನ ಬರಲ್ಲ ಅಂದೆ. ಸೊಮಾರ್ತನ ಬರ್ ನಂತ ಇಷ್ಟ್ ದಿನ ಬಿಟ್ಟಿದ್ದೆ ದೊಡ್ಡ ಆಗದ ನಾಳಗ್ ಬರ್ತೀನಿ ಬಾ ಅಂದ್ರು ಅ ಕೆ ನೋಡಮ ತಗೋ ಅವಗ ಕೇಳ್ತಿನಿ ಅಂತ ಹೇಳಿನಿ.
ಸೋಮಾರತನ ಇರ್ಬೇಕಿಲ್ಲ.
ಹೇಳಿನಿ ಇನ್ನ ಅವ ಕೇಳ್ತೀನಂತೆ ಇನ್ನ ನಾಳಿಗ ನಾಳಗ ಏನೋ ನಾಳಗಿ ಎಂಗೇಜ್ಮೆಂಟ್ ತಂತಾವ ಇನ್ನೊಂದು ಅವ್ರ ಅಕ್ಕನ್ನ ಮೈದುನ್ಗೆ ಇಲ್ಲಿ ಊರಿಗೆ ಕೊಟ್ಟಾರ ನಮ್ ಬೆಸ್ತಾಳ್ಗೆ.
ಹ್ಮ್ ಹ್ಮ್
ಐತ್ಂತ ಮತ್ತೆ ನಾ ಬರಾಗತ್ತೀನಿ ಮತ್ ತಯಾರ ಆಗ ಅಂತ ಕೇಳಣ.
ಹ ಹ ಹ
ತಯಾರ ಆಗ್ಬೇಕ್ ನೋಡು ಹೇಳದಂಗ್ ಕೇಳ್ಬಕ್ ಮತ್ತೆ.
ಇವತ್ತೇ ಹೋಬೇಕಾ
ಇಲ್ಲ ನಾಳಿಗಿ
ನಾಳೆಗ್ಯಯ ನಾ ಇವತ್ತ ಏನೊ ಅಂದೆ ನಾ.
ಇಲ್ಲ
ಹ್ಮ್ ಇರು ಇನ್ನೊಂದ್ ಎರಡ್ ದಿನ.
ಅದೇ ಹೇಳೀನ್ ಅವನ್ ಅವ್ರಿಗೆ ಅದ್ಕೆ. ಕೇಳಂಗಿಲ್ಲ ಇಷ್ಟ ದಿನ ಬಿಟ್ಟಿದ್ದೆ ಮತ್ತೆ ಹದ್ನೈದ್ ಇಪ್ಪತ್ತ್ ದಿನ ಆಯ್ತಾ. ಈ ಮನ್ಯಾಗ ಯಾರೀಲ್ಲ ನಮ್ ಅತ್ತಿ ಮಾಡಕನು ಆಗಲ್ಲ.
ಈಗ ಹೋದ್ರ ಆಯ್ತ್ ಮತ್ತ ಡೆಲಿವರಿ
ಹಾ ಡೆಲಿವರಿಗೆ ಮತ್ತೆ.
ಡೆಲಿವರಿ ಅಂದ್ರ ಇವಾಗ್ ನಾಲ್ಕ ಮಂತನ ತ್ರೀ ಮಂತ್ ಕಂಪ್ಲೀಟ್ ಆಗುತ್ತೇನಲ್ಲ.
ತ್ರಿ ಮಂತ ಕಂಪ್ಲೀಟಾಗಿ ಇವಾಗ ನಾಕರಾಗೀತಾ.
ಹ್ಮ
ಮತ್ತೆನ್ ಆಕಡಂದ ನಾಕ್ ತಿಂಗಳ ಎಂಬತ್ತ ಒಂಬತ್ತರಾಗ ಬಂದ್ಬಿಡದು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಇರ್ಲ್ ತೋ ಮತ್ ಅವಾಗ ರೆಷ್ಟ ಮಾಡದ ಇರ್ತದಲ್ಲ. ನಾಲ್ಕಕ್ ತಿಂಗಳ ಐದ್ ತಿಂಗಳನ ಹೋಗುತ್ತಾ ಹೋಗ್ಬಾ ಇರ್ಲಿ ಮತ್ತೇನ್. ಮಾಡದು
ಅಲ್ಲಿ ನಮ್ಮ ಪಾಪ ಅತ್ತಿ ಮಾಡ್ತಾರ ಬಿಡು ಹಂಗೇನಿಲ್ಲ ಮ್ಯಾಲಿಂದು ಎಲ್ಲಟ ಮಾಡ್ಕೋತಾರ ಅಷ್ಟು ನನಗೂ ಬಿಡೋಲ್ಲ ಎಲ್ಲ ಕೆಲಸ.
ಹ್ಮ್ ಅಲ್ಲಿನೂ ಮಾಡದೇ ಇಲ್ಲಿನೂ ಮಾಡದ.
ಹ ಆಟೆ ಮತ್ತೆನ್ ಹೌದಿಲ ಆದ್ರ ಏನು ಅವ್ರ ಅಷ್ಟ. ವಜ್ಜಿನು ಹೋರಕ್ ಕೊಡಲ್ಲ ಏನು ಹೊರಕ್ ಕೊಡಲ್ಲ ಸುಮ್ ಜಸ್ಟ್ ಅನ್ನ ಪಲ್ಯ ಗ್ಯಾಸಿನ್ ಮೇಲೆ ಮತ್ತ ಒಲಿ ಮೇಲ ನು ಮಾಡಕ್ಕ ಆಗಲ್ಲ.
ಹ್ಮ್ಮ್
ನಾಕ ಜನ ಇರ್ತಿವ್ಯಾ ನಾನು ನಮ್ಮತ್ತಿ.
ಹ ಹ
ನನ್ಗಂಡ ಮಾಮ ನಮ ದಿಶಾನ್ ಒಬ್ ಐದ್ ಜನ ಆತಿವ್ಯಾ.
ಹ್ಮ ಏನು ಈ ಇದ ಈ ಪ್ರೆಗ್ನೆಂಟುಲೆ ಮೊದ್ಲ. ಪ್ರೆಗ್ನೆಂಟಗೆ ಏನ್ರ ಇದು ಐತೆನ.
ಡಿಶ ಏನಿಲ್ಲ ಒಟ್ ಸೇಮ್.
ಸೇಮ
ಹ್ಮ್ ಆದ್ರೆ ಏನದ ಮದ್ ಜಿಶಾನ್ಗ ಅವಾಗ ಡ್ಯೂಟಿ ಮಾಡ್ತಿದ್ನಲ್ಲ ನನ್ಗ. ಒಂದ್ ತಿಂಗ್ಳ ದಿಢ ತಿಂಗಳಿಂದ ಮೂರ್ ತಿಂಗಳತನ ಹೊಟ್ಟಿ ಬ್ಯಾನಿ ಆಗ್ತಿರ್ಲಿಲ್ಲ ಜಿಶಾನ್ಗ. ಇವಾಗೇನಾದ ಒಂದ್ ತಿಂಗಳಿಂದ ಮೂರಾಗ ಹೋಗತನನು ಹೊಟ್ಟ- ಟ್ಟಿ ಬ್ಯಾನ್ ಆಗ್ತಿತ್ತು.
ಹಾ ಹಾ ಹಾ
ಹ್ಮ್ ಮತ್ತೆ ಹೋಗಿ. ಹೋಗಿ ಸ್ಕ್ಯಾನದು ಮಾಡ್ಸ್ಕೊ ಬಂದೆವು ದೀಡ್ ತಿಂಗಳಿಗೆ ಸ್ಕ್ಯಾನ್ ಮಾಡ್ಲಿಲ್ಲ ಅವ್ರು ಯಾಕಂದ್ರೆ ಈಗ ದೀಡ್ ತಿಂಗಳ. ಆಗೆತಮ್ಮ ಹಂಗ ಏನ್ ಕಾಣಸಲ್ಲ. ಹೊಟ್ಟಿ ಬ್ಯಾನ ಆಗತ ಅಂತರಿ ಗುಳಗಿ ಅದ ಕೊಡ್ತೀನಿ ಅಂತಂದ್ರ. ಗುಳಗಿ ಅದ ಕೊಟ್ಟ್ ಒಂದ್ಸರಿ ಕೊಟ್ಟರು ಮತ್ತೆ ತಗೊಂಡೆ ಹದನೈದ ಇಪ್ಪತ್ ದಿನ ತನ ಏನು ಕಡಿಮ ಆಲಿಲ್ಲ.
ಹೌದೌದು ಹಾ
ಮಕೊಂಡ ರೆಸ್ಟ್ ಮಾಡ್ದ ರೆಸ್ಟ್ ಮಾಡಿದ್ರ ಏನ್ ಕೆಲಸ ಮಾಡ್ಲಿಲ್ಲ ಅಂದ್ರ ಬ್ಯಾನ್ ಆಗ್ತಿದ್ದಿಲ್ಲಾ. ಕೆಲ್ಸ ಮಾಡಿದ್ನಂದ್ರ ಬ್ಯಾನ್ ಆಗ್ತಿತ್ತು.
ಹ್ಮ್ ಹ್ಮ್
ಅದ್ಕೆ ಮತ್ತೆ. ಇರ್ಲ ಬಿಡ ಅಂತೇಳಿ ಮನ್ಯಾಗುನು ಏನ್ ಇಬ್ರೆ ಇದವ್ಯಾ ನಾನು ನಿಮ್ ಅಣ್ಣ ಇಬ್ರೇ ಇದ್ವ್ಯ.
ಹಾ
ಹಂಗೆ ಓದಿ ನೋಡಿ ಇವಾಗ ಏನ ಇಿಲ್ಲ ನೋಡು ಆರಾಮದಿನ್ ನೋಡ ಈಗ ಏನಾದ್ ಬ ಏನ ಹಬ್ಬ ಹ್ಮ್ಮ್ ಭಾಯ ಕೆ ಅಂದ್ರ ಇಲ್ಲಾ ನಾನನ್ ಅದು ಇಲ್ಲಪ್ಪಾ ನಿಜ್ವಾಗಬೇಕ ಜಶ್ಯನ್ಗು ಇರ್ಲಿಲ್ಲ
ಹಾ
ಇವಾಗನು ಇಲ್ಲ.
ಇಲ್ಲ ಒಬ್ರೊಬ್ರಿಗ ಇರ್ತೈತೆ ಇವಾಗ ಏನು ಪ್ರೆಗ್ನೆಂಟ್ ಆದ ಕೂಡ್ಲೇನೆ ವಾಮಿಟ್ ಅದ. ಚಲೋ ಆಯ್ತು ಅಂತಂದ್ರ ಮೂರ್ ಮಂತ ಕಂಪ್ಲೀಟ್ ಆಗತ್ತನ ಒಬ್ಬೊಬ್ರಿಗೆ ಆಗ್ತಿರ್ತದ ಆಮ್ಯಾಗ ಏನೇನ. ಇರ್ತಾವ ಒಬ್ಬ್ರೊಬ್ರಿಗ ಈ ಬಾಳದ ಇರ್ತದ ಅದಕ್ ನಿನ್ಗೂ ಹಂಗೆನ ಇರುತ್ತೆನಂತ್.
ನನ್ಗ ಏನ ಇಲ್ ನೋಡ ಆರಾಮ್ ಊಟ ಮಾಡದ ಆದ್ರೂ ಸ್ವಲ್ಪ ಜಾಸ್ತಿ ಊ ಊಟ ಮಾಡಿದ್ನ ಅಂದ್ರ ಹೊಟ್ಟಿ ಕುಟ್ಟ ಹಿಡ್ದಂಗ ಆಗತ್ತಾ.
ಹ ಅದ ಕಾಮನ್ ಬಿಡು ಆಗತ್.
ಹ್ಮ್ ವಾಕಿಂಗದು ಮಾಡ್ತೀನಿ ಚಂತನ ಎಷ್ಟ್ ಸಲ ಊಟ ಮಾಡ್ತೀನಿ ಅಷ್ಟ್ ಸಲ ವಾಕಿಂಗ್ ಅದು ಮಾಡ್ಕೊತೀನಿ ಜಾ ಈಗ ಮದೆ ಇಲ್ಲಿ ನಂಗ ನಿದ್ದೆಿನೂ ಬರಲ್ಲಂಗೆ ಯಾಕಂದ್ರೆ ಈಗಾ ಕರೆಕ್ಟ್ ಅಷ್ಟೇ ತಿನ್ನಂಗ ಆಗಲ್ಲ ಸ್ಲಿಪ್ ತಿನ್ನೋದ್ರಾಗೆ ಒಂದ್ ಎರಡು ತುರ್ತಿ ಹೆಚ್ಚಿಗ ಆಯ್ತೆ ಅಂದ್ರೆ ಮತ್ತೆ ಮಾತೆ ರಾತ್ರಿ ಮಕ್ಕಳಗ ಒಂದ್ ಸ್ವಲ್ಪ ಬ್ಯಾನಿ ಆಗ್ಬಿಡ್ತೈತಿ
ಹೌದು ಇಲ್ಲ ವಾಕಿಂಗ್ ಮಾಡನನ್ ಜಾಸ್ತಿ ಜಾಸ್ತಿ ವಾಕಿಂಗ್ ಮಾಡು ಆಸ್ಮಾನು ಎಷ್ಟು ವಾಕಿಂಗ್ ಮಾಡ್ತಿದ್ಲಿ ಆದ್ೂ ಪಾಪ ಶಜ್ರಿಿನಕಕಿ
ಅಕಿ ಸಿಜನ್ ಹೆಂಗ್ ಗೊತ್ತಲ್ ಗಿಡ್ಡದಾಳಕಿ ಗಿಡ್ ಇದ್ಕ ಒಟ್ಟಿ ಸ್ವಲ್ಪ ದೊಡ್ಡ ಕಾಣತದಲ್ಲಾ ಅವ್ರು ಅವ ಏನ್ ಐತೆ ನ್ ಹೈಟ್ ಇದ್ದಾರ ವೇಟ್ ಇದಾರ ಏನ್ ಡಿಫೆಂಡ್ ಕಾಣ ಕೇಳ್ತಾರ ಅನ್ ಗೊತ್ತಿಲ್ಲಾ ಎಷ್ಟೋ ಜನ ನೋಡಿನಿ ಬರೀ ಸ ಗಿಡಿದ್ದಾರ ಸಿಜ್ರಿನೇ ಮಾಡ್ತಾರ
ಫ್ಯಾಟ್ ಆಗ್ಬಿಟ್ಟಿದ್ಕ್ಕೆ ಬಹಳ ಒಕ್ಕಾಗಿ ಈಕ ಇಷ್ಟ ದೊಡ್ ದೊಡ್ಡ ಆಬ ಟ್ಟತ್ತಪ್ಪಾ ಅದ್ರಾಗ ಮೆಡಶಿನ್ ಎಲ್ಲಾ ತಗೊಂಡಳಕಿ ಗೌರ್ಮೆಂಟ್ ಕೊಟ್ಟಿದ್ದು ಅದು ಒಂದು ಮಿಸ್ ಮಾಡ್ಕೊಂಡ ಇಲ್ಲ ಅಕ್ಕಿ
ತಗೋಬಾರ್ದು ಮೆಡಿಸಿನ್ ಗೌರ್ಮೆಂಟ್ ಕೊಟ್ಟಿದ್ದು ಚಲೋ ಇರ್ತದ ಯಾಕಂದ್ರ ಅದು ಬ್ಲಡ್ ಜಾಸ್ತಿ ಆಗೋದು ಮತ್ತೆ ಕ್ಯಾಲ್ಸಿಯಂ ಹ್ಮ್ ಕ್ಯಾಲ್ಸಿಯಮ್ದ ಇರ್ತಾವದು ತಗೊಂಡ್ರ ಚಲೋ ಇವವು ಪ್ರವೇರ್ದ ಕೊಡ್ಬಾರ್ದ ತಗೋಬಾರ್ದ ನೋಡುವ
ಅವರು ಸಿಕ್ಕಾಪಟ್ಟೆ ಕೊಡ್ತಾರವಾ
ಪ್ರಾವೇಟ್ದದ ಮನ್ನೇನಿ ನಾ ಹೋಗಿ ಮಾ ಸ್ಕ್ಯಾನ್ ಮಾಡ್ಸ್ ಮಂದ ತಗೊ್ ಬಂದೀನಿ ಒಂದ್ ತಿಂಗ್ದ್ ಬರ್ದಿದ್ಲಕ್ಕಿ ಒಂದು ತಿಂಗಳದಾಗ ಬರೇ ಎಂಟು ದಿನ ತಗೊಂಡು ಬಂದನೆ ನಾನು
ಹ್ಮ್
ಹ್ಮ್ಮ್ಮ ಮನ್ಯಾಗನ್ ಬೈದ್ ಅಷ್ಟು ಜಾ ಒಂದ ತಿಂಗಳ ಒಂದ್ ತಿಂಗ್ಳ ಗುಳಗಿ ತಗೊಂಡ್ ಏನ್ ಮಾಡ್ತ್ ಈೀಗ ಟ್ಟ ತುದ್ದು ಮಾಡ್ಕೊತೇನು
ಇವಾಗ ಏನ್ ಒಟ್ಟಿ ಇದಐತ ಸ್ವಲ್ಪ ಏನ್ ನಾರ್ಮಲ್ ಅದ ಏನ ಅದು ಒಟ್ಟು ಬಳ ಬ್ಯಾಟರ್
ಸ್ವಲ್ಪ ಕಾಣಿಸಸ್ತೈತೆ
ಹೌದ ಏನು ಹ್ಮ ಅಲ್ಲಾ ಮೂರ್ ಮತ್ ಆಗಿಂದ ಒಟ್ಟಿ ಕಾಣದಲ್ಲ
ಇಲ್ಲ ಸ್ವಲ್ಪ ನಾನು ಇವ ನಾಕ ಐತಲ್ಲ ಕಾಣಿಸಸ್ತಾ ಇತ್ತು ಒಟ್ಟಿ ಹೋಗಾಗ ಬರಾಗ ಕಾಣಿಸಸ್ತಾ ಅಷ್ಟೇನಿಲ್ಲ
ಹ್ಮ್ ಹ್ಮ್ ಹೋದೆನು ಹ್ಮ್ ಹ್ಮ್ ಇವಾಗ ಏನ್ ವರ್ಕ್ ಇವಾಗ ಏನ್ ಏನಿಲ್ಲ ಅಣ್ಣರು ಮನ ಉದ್ಯೋಗ ಹಾತ್ರದ ಕೆಲ್ಸ ಮುಗೀಿತ
ಇಲ್ಲ ಹಂಗೆ ಅದು ವಾರದಾಗ ಇರ್ತೈತಿ ವಾರ ವಾರದಾಗ ಫಂಡ್ ಇತ್ತಂದ್ರೆ ಹಾಕ್ತಾರ ಫಂಡ್ ಇರ್ಲಿಲ್ಲ ಅಂದ್ರೆ ಹಾಕಲ್ಲ
ಮುಗೀಿತಂತಲ್ಲ ಇವಾಗ ಇಲ್ಲಿ
ಹ ಇವಾಗ ಹೆಂಗ್ ಗೊತ್ತಾನ ಈಗ ಜನಗಳಿಗೆ ಈ ಕೆಲ್ಸ ಅದಾವಲ್ ಹೊಲದಾಗ ಗ ಬಿತ್ತದು ಮತ್ತೆ ಆ ಹೊಲಕ್ ಹೋಗೋದು ಹ ಕಟ್ಟಗದು ಆರ್ಸೋದು ಈಗತ್ತಮ್ ತಮ್ ಹೊಲಗಳಲ್ಲಿ ಬಿತ್ಕೋತಾರೆ ಈಗ ಖಚ್ ಮಾಡಕೊಂಡು
ಹ ಮತ್ ಬೇರೆಗಳ ಕೂಲಿ ಕೆಸದವರು ಹೋಗಂಗ ಇಲ್ಲಲ್ಲಾ ಹಂಗಾಗಿ ಬಂದ್ಡಸ್ರಂತ ಅಂತಾರಂತ
ಹ್ಮ್ ಹೌದು ಈಗ ಯಾಕಂದ್ರ ಎಲ್ಲಾ ಸತ್ಯ ಇಷ್ಟ ಮಂದಿ್ ನಾಕಕ್ನೂರ ಐದ ಮಂದಿ ನೂರ್ ಮಂದಿ ಹೋದ್ರ ಅಂದ್ರ ಮತ್ತೆ ಇಲ್ಲಿ ಊರಾಗ ಮನಿ ಕೆಲಸ ಮಾಡಾರ ಯಾರ ಸಿಗ ಸಿಗಂಗಿಲ್ಲ ಊರ ಕೆಲಸ ಮಾಡೋರು ಹಂಗಾಗಿ ಮತ್ತೆ ಈ ಕೆಲ್ಸ ಇದ್ದಾಗ ಮಾಡ್ಸಲ್ಲ
ಹ್ಮ್
ಈಗ ಬೇಸ್ಗೆಯಾಗ ಮಾಡಸ್ತಾರ
ಹೌದೌದೌದು ಹ್ಮ್
ಬಂದಾಗೆ ಮಾತಾ್ೇ್ ಇಪ್ಪತ್ತು ದಿನ ಎಂಟ ದಿನ ಆಗರ್ಬೇಕ ಏನ್ ಹದಿನೈದು ದಿನ
ನಮ್ ಊರಗ ಇನ್ನೀಗ್ ಲಾಷ್ಟ್ ಮಾಡ್ಯಾರ ನೋಡ್
ಹ್ಮ್ ನಮ್ಮೂರಾಗ ನಾನ್ ಬಂದಾಗೆ ಒಂದ್ಸಲ ಹಾಕಿದ್ರಂತ ಮತ್ತೆ ಇವಾಗ ಹಾಕಿಲ್ಲ
ಅದ ಈ ಜಿ ಪಿ ಎಸ್ ಅ ತೋತದತ್ತೇಶಬು ಓಲಾರ್ದಾರ ತೊಳೋದಲತ್ತದ
ಬಾಳ ಈಸ ಐತಿ ನಾ ಏನ್ ಅಂತನಿ ಬೆಳಿಗ್ಗೆ ಏಳ ಗಂಟೆಗೆ ಬರತ್ತಲ್ಲ ಫೋಟೋ ಬೆಳಗ್ಗೆ ಒನ್ಸ ಜ ಊಟ ಮಾಡಿ ಬರ್ಲಿಲ್ಲ ಅಂದ್ರ ಅದೇ ಸೀರೆ ಇರ್ತೈತೆ ಸಂಜೆಕ ಮಧ್ಯಾಹ್ನ
ಹಾ
ಅ ಬೆಳಗ್ಗೆ ತಕೊ ಬಂದ್ಕೇಶ್ ಮನಗ ಹೋಗಿ ಪ ಜಾಗ ಇರ್ಕ ಮ್ಕೊ್ ಬಂದ್ ಅಂದ್ರ ಸೀರೆ ಚೇಂಜ್ ಆಗತ್ತಲ್ಲಾ
ಹಯ ಹಯ ಅಷ್ಟ ಇದು ಆಯ್ತಲ್ಲಾ ಈಗ
ಹ ಕ ಇದು ಮತ್ತೆ ಕೆ ವೈಸಿ ಮಾಡ್ರಲ್ಲ ತಗೊಂಗಿಲ್ಲ
ಅದು ಜಿ ಪಿ ಎಸ್ ಎಲ್ಲಾ ಇದು ತಗೊಂಡಿರ್ತತ್ತಲ್ಲಾ ಮೊದಲ
ಹ್ಮ್ ಮೊದ್ಲ ಕೆವೈ ಸಿ ಅಂತ ಮಾಡಿರ್ತಾರ ಆ ಕಣ್ಣ ಬಡ್ಯೋ ತಗಿಯೋದು ಬಡ ಡದ ತಗೋದ ಅಂತ ಹೇಳಿ
ಹಾ ಕಣ್ಣು ರೆಪ್ಪಿ
ಹ್ಮ್
ಅವಾಗೆಲ್ಲಾ ಮೊದಲ ಜಾಸ್ತಿ ಇದಾಗ್ಯವಲ್ಲಾ ಹಿಂಗಾಗಿ ನಡಂಗ ಇಲ್ ನೋ ಏನುಂಗಲ್ಲ ಫೇಕ್
ಮಾಡಿದ್ರುನ ಏನ್ ಪ್ರ ಇ ಇಲ್ಲಿ ಈಗ ಈಗ ಜಸ್ಟ್ ನಾ ಏನ್ಂತನಿ ಸೀರೆ ಚೇಂಜ್ ಆಗ ಬರ್ಲಿಲ್ಲ ಒಬ್ಬ ಏನದ ಮುದುಕ ಒಬ್ಬ ಇದು ಬೆನ್ನನ್ ಮೇಲ್ ಟಾವಿಲ್ ಹಾಕೊಂಡ್ನ
ಹ್ಮ್
ಮುಂಜಾನೆ ಹಾಕೊಂಡಿರ್ಲಿಲ್ಲ ಮಧ್ಯಾಹ್ನ ಏನದ ಗ್ರೂಪ್ ಫೋಟೋ ತಗಾಗ ಟಾವೆಲ್ ಹಾಕೋಣ ಅದುಟಾವಲ್ ಸಮತಿಗೆ ಬಂದಿಲ್ಲ ನೋಡ ಅದು ಮತ್ತೆ ಟಾವೆಲ್ ಒಗಟ್ಟ ಮೇಲೆ ತಾನೇ ಫೋಟೋ ವಂತೆ
ಅಯ್ಯಯ್ಯೋ ಕರ್ಮ
ನಗು ಬರ್ದ ನಿಜವ ಹೇಳ್ಬೇಕಂದ್ರ ನ ಮನ್ಯಾಗ ಹೇಳ್ತಿರ್ತಾನೆ ಹಿಂಗ ಅಂತ ಹೇಳಿ
ಅಣ್ಣ ಅಂದ ಅಣ್ಣ ಎಂತ ಕಾಮಿಡಿ ಮಾಡಕ್ ಬಾರವ
ಹ್ಮ ಹಂಗೆ ಹ್ಮ ಈಗ ಎಲ್ಲ ಮಂದಿ ಗೊತ್ತ ಬಿಟ್ಟ ಅ ನ ಮುಂಜೆ ಜಳಕ ಮಾಡಿ ಹ್ತಾರೋ ಬಿಡ್ತಾರೋ ಗತ್ತಿಲ್ಲತ್ತೆಜೆ ಮಧ್ಯಾಹ್ನ ಅದೇ ಸೀರೆನೇ ಇರ್ತದೆತ್ತೆ
ಹ್ಮ ಎಲ್ಲೆದ ಬಿಡಾವ ಕರಿ ಕಿರೆ ಜಾಕ ಹೋಗಿ ಸಾಯಂಕಾಲ ಮಾಡಿದ್ರ ಆ್ತ
ಹ್ಮ್ ಮತ್ತೆ ಅದ್ರಾಗ ಏಳ್ ಗಂಟೆಗೆ ಬಿಸ್ಲ ಬಾಳಲ್ಲ ಈ ಕಡೆ
ಹ್ಮ್ ಬಂದ ಮೇಲ್ ಜಾಕ ಮಾಡಿದ್ರೆ ಸ್ವಲ್ಪ ಟೈರ್ಡ್ ಹೋತದ
ಹ್ಮ್ ಅದನ್ನ ಆಯ್ತು ಬೆಳಗ್ಗೆ ಏಳ್ ಗಂಟೆಗೆ ಹೋಗಿ ಹನ್ನೊಂದು ಹನ್ನೆರಡು ಗಂಟೆಗೆ ಬಂದ್ಬಿಡ್ತು
ಹೌದು
ಹ್ಮ ಹಂಗಾಗಿ ಟ್ರ್ಯಾಂಚಸ್ ಮಾಡ್ತಾರಾ
ಹೌದೌದ ಹೌದು
ಏನ್ ವರ್ಕ್ ಇರ್ತದ ಆ ವರ್ಕ್ ತಕ್ಕ ಮಾಡಿ ಬರ್ತಾರ ಕೆಲ್ಸ
ಮಾಡ್ತಾರ ಮಾಡ್ತಾರ ಹೌದುಯ ಬಾಳ ಎಲ್ಲಾನು ಕೆಲ್ಸ ಯಾವ್ದು ಮಾಡ್ಲಾರ್ದ ಅಷ್ಟೊಂದ್ ಈಜಿ ಬರಲ್ಲ ಹೇಳ ಮಾಡ್ಬೇಕು ನೋಡಂಗೆ
ಹೌದು
ಈಗಂದ್ರೆ ನಾಳೆ ಹೋಗ್ಬೇಕಂದಂಗ ಗಾಯ್ತ್ವಾ ನೀನ್
ಹ್ಮ್ ಹಬಕ್ ನೋನ್
ಹ್ಮ್ ಹ್ಮ್
ಮತ್ತೆ ಮಾಡ್ತೀನ
ಸರಿ ಸರಿ
ಹ್ಮ